ಹ-
ಹಲೋ
ಏ -ಮಾಡತ್ತ
ಏನಿಲ್ಲ -ನೀ -ಎಷ್ಟಾಕ್ ಲೇಟ್ ಮಾಡಿದೀ ಕಾಲ್ ಪಿಕ್ ಮಾಡಾಕ್ಕೆ
ಏ- ಯಗ ಇಐತನ ಜಾಯ್ನಿಂಗ್ ಕೊ ನಿಂದ್ರ ಕತೆ.
ಹ್ಮ್ -ನಾ -ಕಟ್ ಮಾಡಾಗ
ಏ -ನೀವ ಒಂದ ಮಾಡಿದ್ರ ಮುಗತಾನ ಮತ್ತ ಎಷ್ಟ. ನಾ -ಇರ್ತೇನಿ ಆಗ ನೀಸ ಇರ್ತೀನಿ ಅದ್ರ ಪ್ರೊಸೆಸ್ಂಗ. ನಿಂದ ಬಕ್ಕ -ಹ್ಮ
ಅದ್ಕ- ನಾ -ಹೇಳಿ ಲೇಟ್ ಆಗ್ತದ
ಪ್ರಸ ಸಿಂಗ ನಿತ್ ಸುಖನಿತಾ
ಏನ್ ಮಾಡಡತಿ
ಹಗನೆಲ್ಲ ಕುೂತ್
ಹ್ಮ್- ಅಲ್ಲಿ ತರುಣಗ ಕಾರ್ತಿಕ್ ಕರದ್ಲಾ ನೀನುೂ ಇದ್ದೀನ
ಎಲ್ಲ
ಅಲ್ಲೇಲ್ಲೂ ಕಾಪುರ್ದಗ್
ಕಾರ್ತಿಕನ ಸರಣ -ಕ
ಹ್ಮ್- ತರುಣ ಅಂತ ಕರಿಲ ಕಾರ್ತಿಕ್ ಅಂತ ಕರಿಲಾ.
ಇದ -ಹ ಎದಕ್ಕಲ ಎಕ್ಕಾದಮ್ಮಾ
ಎದಕ್ಕನಕ್ರ ನಾನು ನಾನು ಒಂದ ತರ ಆಯತ ಅಲ್ಲಿ ಹೋದೇನೆ ಸುಮ್ ನಿಂತನನೆ ಅವಸ್. ಮಾತಾಡಿದ ಕನ್ನಿಗ ಏನಾಗ್ಯದ- ಬೈ- ಹ ಇಲ್ಲೇಪ ಅವವಾಗಿ ಮಾತಾಡ್ಸ ಅಷ್ಟು ಮಾತಾಡ್ಬೇಕಂತ ಅಸ್ತೀ ನಾಮಾತಾಡ್ಲಿಲ್ಲ
ನಾನು ಅದಕ್ಕ ಮಾತಿಲ್ಲ ಯಾರಿಗೆ ಏನಾಗಿಲ್ಲ ನಾನ್ ನೋಡ್ಲಿಬೇಕನ್ನೊಂದು
ನೀವು ಕೇಳತಂತರ್ರೆ
ಇವತ್ಸತತ್ ನಾವು
ಹ್ಮ- ಹಾ- ಹೌದೌದು
ಬೇ- ಪಟ್ಟಿಂಗ ಏನಂತರ ಸರಿ ಅನ್ ಶಿಲ್ಪ ಉಂಟ
ಭೈ- ನೀನ್ -ಕ -ನಿ -ನಿಂದು ಕಟ್ಟಿಂಗ್ ಚಲೋ ಅನ್ಸಿಲ್ಲ ನನಗೆ.
ಬಾರಿ ಆತದು
ಮತ್ತ್ ಕಾಲೇಜೆ ಮುಂದೆ
ಲಕ್ ಕಾಯತ ಕಠಿಂಗ
ಭೈ- ನಮ್ ಕಾಲೇಜ್ ಹಂಗ ಐತೆ
ಕಾಲೇಜ್ ಇಸ್- ದ -ಬೆಸ್ಟ್
ನಷ್ಠೆ ಪ್ರಿನ್ಸಿಪಲ್ ಬರ್ತಾಳಂತಲಾ ಬರತಾಳ ಪ್ರಿನ್ಸಿಪಲ್
ಸಟತಾವೋ ಬರಲಿ ಪ್ರಿನ್ಸಿಪಲ್ ಬರಲಿ ನಮ್ಮ್ ಕಾಲೇಜ್ ಒಂದ್ ಸ್ವಲ್ಪ ಎಜುಕನ್
ಆಂಧ್ರ ಸರ್- ಹ್ಮ್ -ಆಂಧ್ರ ಸರ್ ನಾವವು ತಗೋಕ್ ವೆರಿ ಗುಡ್ ಡಂಗ್
ಹ- ಏನುಪ್ಪೆಗಲ್ಫ ನಮುಸ್
ಆಮೇಲ್ ಪಯಲ ಸೈನ್ ಮಾಡಿದ್ ಆಮೇಲ್
ತಿಳ ಹಾಪ್ ಮಾಡ್ತಾನೆ ಸರ್
ಶೋರ ಅಷ್ಟು ಕಷ್ಟೇ ಮತ್ತ
ಹ ಹ ಬಂಗ ಸಿಟತ
ಮತ್ತ ಇವತ್ತು ಬಡದನ ನಿನ್ನ?
ಹ್ಮ ಬಡ್ಯಕ ಹಯತ ಗಪ್ಪ ಅ ನಾವವು ಏನು ಮಾಡ್ಲಿಲ್ಲ
ಹ್ಮ್
ಅದ
ಹಾ ಬು
ಏನ್ ಮಾಡಡತ್ತೆ?
ಇಡ ನ ಕುತ್ತಿನಲ್ಲಿ
ಹ್ಮ್
ಮಾತ್ರರೆ ಇಲ್ಲನಾ ಮಾತ್ರೆ ಇಲ್ಲ ಏನ ಹ ಮುಗಸ್ಕೋತ ಕೊತ ನ ನ
ಮುಗುಸೋ ಭೈ ಇಲ್ಲಿ ಪಾಯಲ್ಲ
ಹ ಸಾಲೆ ಬಿಟ ಹೋಗಿನತ್ ನಿತ್ ಬಿಟಾ ನಾವು್ ಸರ್ ಫೋನ್ ಚನ್ ಅಲ್ಲೇ ಕ್ಲಾಸ್ ಏನ್ ಗೊತ್ತಿಲ್ಲ ಅಲ್ಲೇ ಕಾಲೇಜ್ ಆಾಗ ಅದನ ಹಾ ಪೋನ್ ಅಚ್ಚಾನ್ ನಾ್ ಒಬ್ಬ ಕ್ಲಾಸ್ ಮತ್ತ ಯಾವ ಮತ್ತ ಎಂಟತ್ ಮಂದಿ ನಾ ಒಬ್ಬಸ್ ಸಿಕ್ಕೆನಿ ನಮಗ್ಯದ ತಪ್ಪಸಿದಾರ ಬರು ಯಾರ ನಾ ವಾಪಸ್ ಹೋಗೇನಿ ಕ್ಲಾಸಿ ಅವ್ರ ಇದನ ಮಾಡದು ಕ್ಲಾಸ್ ಸ್ ತಪ್ಸೆನ ರ ಹ ಅಲ್ಲೇ ಅದಾನ ಕಾಲೇಜ್ಾಗ ನನ್ ಹೊರೋಗಿದಲ್ ಹೊರೋಗಲ್ರ ನಾನ ನಿಮ್ಮ ಪೆರಸ್ಫನ ಪೋನ್ ಚನ್ನ ಹ
ಮಾತಾಡಪಾಯ ಇಲ್ಲ
ಎಲ್ಲಿ ಮಾತ್ರಿದ್ರೆ ಎಲ್ಲಿ ಮಾತ್ರಿದ್ರು ಕೌಂಟ್ ಆಗತ್ತ
ಇಲ್ಲಿ ಕೌಂಟ್ ಮಾಡ್ಬೇಕು ನನ್ದು.
ಹೇ ಹಾರ ಟಕೊಂಡ ಮಾಚಾರ ಎನು
ನಂಗ್ ಬೇರೆ ಬೇರೆ ಕಾಲ್ ಬರದ್ಲಿಪಾ ಹೊರಗಿಂತ್ತ್ರ.
ಕಟ್ ಮಾಡ ಅದನು ಹ
ಹ್ಮ್ ಮತ್ತ ಕಟ್ ಮಾಡಿ ನ ಕಟ್ ಮಾಡಿನಾಗ
ಹ ನಿನ್ನ ನಾಕ ಸರ ಒಂದಾವ ನಾ ಕಾತ್ ಮಾಡಣನೆ
ನಾ ಕಟ್ಟ ಮಾಡೇ ನೀಗ ನೀ ಯ ಮನಿ ಬಾಜು ಯಾರ್ದ ಕ್ರೋಸರ್ ಐತಂದಿಲ್ಲಾ ಬಾಡ್ಗಿ ಎಷ್ಟು ಬರ್ತಾರ?
ಹಾ
ಇದು ಟ್ರಿಪ್ ಹೋಗಕ್ಲಿ?
ಹ್ಮ
ಎಷ್ಟು ಬರ್ತಾರ ಎಷ್ಟು ಯೋಸಾರಂದಿಲ್ಲ
ಕೇಳಬಕ್ಕ
ಮತ್ತ ನೀನ್ ಕೇಳಿನ ಅಂದಿಲ್ಲ
ಮೂರ್ ಸಾವಿರ ನಾಕು ಸಾವಿರ ರೂಪಾಯಿ ಅಷ್ಟೇ
ನೀನ ಅಂದಿಲೋಪಾ ಮತ್ತುತ್ತ ಏಳು ಸಾವಿರ ಅಂತಂದುೆ
ಹಕರಾಂಗದ.
ಹ್ಮ್.
ಹೇಳಲ್ಲಕ್ಕರಲ್ಲಿ.
ಮತ್ತ ಎಲೋಕೀಯ.
ಕಿರಂಗ.
ಹ್ಮ್.
ಅದ ರೂ ಡಿಪೆಂಡ ನೀ ಎತ ದೂ.
ಮತ್ ಮುದೋಳಕ.
ಏ
ಮುದ್ಕ ಹೋಗಬದ ಮಾಡಿದ್ ನೀ ಪಾಸ್ ಮಾಡಿಸತೇ ಎಲ್ಲ.
ಹ್ಮ್ ಆಯತ್ ಅಪ್ಲಿಕೇಶನ್ ಅಕಿತೀನಿ.
ಅಪ್ಲಿಕೇಶನ್ ಹಾಕಿ ಅಲ್ಲಿ ಹೋಗಿ ಇಸ್ಕೊಬೆರ್ಬೇಕು ಅಲ್ಲಾ. ಅಲ್ಲಿ ಹೋಗಿ ಇಸ್ಕೊಬೆರ್ಬೇಕೇನೋ.
ಅಪ್ಲಿಕೇಶನ್ ಹಾಕಿಲ್ಲ ಹಾಕ್ಬೇಕ
ಯಾವ ಆಕನೀ ಮತ್ತೆ.
ನಿನ್ನೇನ್ ಗಾಡಿನೈಐತಲ್ಲಿ ಬಿಡ್ಲಿ ಮತ್ತೆ ಯಾಕೆ.
ಏ ಹೆಂಗ ಮಾಡಾರ ಹೆಂಗ ಮಾಡಾರ.
ಇಡ್ಲ ಪೋನ ಇಡ ಬಿಡ್ ಇಲ್ಲ ಮಾತಾ ಇಲ್ಲಾ ಅಲ್ಲಿರ್ ಮಾತಾಡ
ನೀ ಎಲ್ಲಿ ಮಾತಾಡಿದ್ರುನು ತಮ್ಮ ಅಕೌಂಟ್ ಆಗೋುದದ
ಹ್ಮ್
ನಾ ಅವ್ರಗ ಮಾತಾಡ್ತಿದ್ದ್ ನಾನ್ ಹೊರ ಅವಾಗನನೆ.
ಅದ್ಕಾ ಈಗ ಒಂದು ಹಾಡ ಹಚ್ಚಿಟ್ಟು ಬಿಡ್ಲ್ಲ ನಿನಗ
ಅ ಮಾಡ ಮುುದ್ಧಾ ನ ಹೊಳ ಬರ್ತವ ಹ ಏ ಬಾ ಅಂದ್ರ ಬಾಯಲೆಏ ಮ ಅಲ್ಲಿ ಹೋಗವಾ ಒಂದ ಗ್ಲಾಸ್ಲ್ ದೊಡ್ಡ ಗ್ಲಾಸ್ಲ್ ಅಕ್ಕಿ ಹಾಕ ಅದ್ರ ಮೂರ್ ಗ್ಲಾಸ್ಲಿ ನೀರ್ ಹಾಕ ಹಾಗೌ
ಹಲೋ
ಹ್ಮ್
ಎಲ್ಲದಲೇ ನೀ ಮನ್ಗ ನೆಟ್ವರ್ಕ್ ಬ್ರಾಾಣಲ್ ಹೊರ ಬಾ
ಸ ಪರ್ತ ಹಲ್ ಮನರ್ ಹೊರಊರ ಹಗ್ಲಾಸ್ ಲಷ್ಟಟಕರೆ ಫುಲ್ ಐತ್ನಟರ ಇಲ್ಲ ಅ ಒಂದು ವಟ ಒಂದು ಕಂಡಿತ ಆಲ್ಲ
ಹ್ಮ್
ಇಲ್ಲ ಇಲ್ಲಿ ಅಲ್ಲಲ್ಲ
ಹ್ಮ್ ಆತಂಗ ಆಮೇಲೆ ಅಸ್ಲ ಹಂಗ
ಹಕ್ಕ
ಏನ್ ಮಾಡ್ಲಿಪ್ಪಾ ಬ್ಯಾಸರ್ಕ ಆತತ್
ಈ ಕಟ ಮಾಡಣಿ ತ ನಾರದಕ
ಅರ್ಧ ಕಲಿ ಮುಗು ಮ್ಯ
ನಾಪ್ಪ ಯಾರಿಗೆರಾ
ನನಗೆಚೋ ಹಳ ಮಾತಾಡತ ನು ಹೊರಘಂಟು ಮಾತಾಡವ ತ ಹಕ್ಕೊಂಡು
ಹ್ಮ್ ನ ಅ ಈಗ ತಾಸ ಸಂಪಟ್ನ್ನ ಕಮ್ಮಿ ಹಾಕಬಿಡಲಿ ಅವರ ಐವತ್ತು ಅರವತ್ತುಚ್ಚ
ಹಾ ಈಗ ಐದ್ ಟಾಸ್ಕ್ ಕಂಪ್ಲೀಟ್ ಮಾಡಿ ಮತ್ತತ್ ಐದ್ ಟಾಸ್ಕ್ ಮಾಡವಾನ ಈಗ
ಅಷ್ಟೋ ಈ ಮಹತ್ ಮೋಸ್ನಗ
ಮೂಸಕ ರೆಸ್ಟ್ ನಿಮಿಷ ಭಗ್ಗತ್ತು ನ ಭೈ ಮತ್ ಬೈ ಮೂರ್ ತಾಸ್ ಬೇಕ್ ಬೈ ಬೈ ಯಾರು ಯಾರಿಗೆ ಫೋನ್ ಹಚ್ಚಿ ಮುಜೆ ಲಂತ್ರ್ ಮತ್ತ
ಯಾರಿಗೆ ಚಲ್ಲ ಈಗಿನ ಮೂರ್ಳ ನಿ ಜೊತೆ ಮಾತಾಡ್ತೇನ ನಾನ ಗ ಪ ಆತು ಇಪ್ಪತ್ತದು ಇಪ್ಪತ್ತ ಇಪ್ಪತ್ತು
ಹ್ಮ್
ಕರ್ನ್ಯಕ ಒಂದಗಿದ ಸ್ನೇ ಇಪ್ಪತ್ತೖದ
ನನೇ ಮಾತಾಡಂಗಲ್ಲಿ ಭಯ
ಏನುತ ಆತ
ಮಾತಾಡ್ದಾನ ಒಂದ್ ನಾಗ ಹಚ್ಚಿದ್ಲ ಆಮೇಲೆ ಹಸನಾಳ ಆಮೇಲೆ ಹಸತ್ನಾ ಇದೊಂದ ಇದೊಂದ ಒಂದ
ಹ್ಮ
ಮನ್ಯಾಗಿದ್ದ ಮನಯಾಗಿದ್ದಾನ ಅದ ಎಲ್ಲಿ ಹೋಗನು ಇಲ್ಲಿ ಹೋಗುನು ಅನ್ನ ಆತಿದ್ದ
ಹ್ಮ ರೆಡಿಿನ ಏನ್ ನೀ ನೋಡಿನ ಹ ಹಂಗ
ಬೈ ನಿ ಪಫೋನ್ಗನ್ ಕಟ್ಟ ಗಿಟ್ ಮಾಡಿ ಮತ್ತ
ವಾಸರ
ಹ್ಮ್ ನೀಫೋನ್ ಕಟ ಗಿಟ್ ಮಾಡಿ ಮತ್ತ
ಹ್ಮ್
ಬ್ಯಾಾಸರ್ ನಿಮ್ಮ್ ಅರುಣ್ ಸರ್ ನೋಡಿದ್ರಿ ಏನಂದ್ರ
ತೀ ನಲ್ಲಿ ಎಪ್ಪ
ಯಾರ್ಲಿ ಅವರು ಅದ್ರೊಳಗೆ ಅರುನು ಯಾರ ಅ್ರಳ
ಇದರುರ ಮುಂದಿನ ಕಡೆಗೆ ಹೋಗ್ದ ಮನ
ಕಡಕ್ ಬರ್ತಾರ ಅವ್ರೆ
ರಾಮದುರ್ಗಾ ಅವಾರದು
ರು ಇ ಪಿ ಎಸ್ ಅಂತಲೆ
ಕಲ್ ಚಲ್ಲ ಕಲ್ಸಗ
ಎಲ್ಲಿ ಇ ಪಿ ಎಸ್ ಕ
ಹ್ಮ್ ತಳದು ಸರ್ವೋದಯದಾಗ
ಇಬ್ರು ಅಲ್ಲೇ ಬರ್ತಾರ ಒಬ್ಬೊಬ್ಬರ ಎಲ್ಲ
ಇಬ್ಬರು ಅಲ್ಲಿ ಹತಾರೆ ಇಲ್ಲ ಇಲ್ಲ ಇಬ್ಬರು
ಇಬರು ತಾರ ನ
ಸಳ್ತ ಇಬ್ಬರು ಅಲ್ಲೇ ಈಗ ಅಲ್ಲೇ ಕ ತರ್ತ ಎ ಹತ್ತು ನಿಮಿಷಕ್ಕೆ
ಈಗ ಎಂಟು ಹತ್ತೊಂಬತ್ತು ಇಪ್ಪತ್ ಮೂವತ್ ಇಪ್ಪತ್ತೊಂದು
ಹಾ ವಿ ನೀ ಹೋಗಾನ ಹಾ ನೀಏನ ಬಸ್ ಬಿ್ರ ನ ಬಿಟ್ಟವ ರಾಜಕಪ
ಹ್ಮ್
ಹೌಡ ನ ತಂದ ಹಚ್ ಹಚ್ೊೊಂಡ ತರನ ಇನ ಚಾಮ
ಹೋಗಿರ ಜಾಸ್ತಿ ನೀ ಹೋಗಿರ್ಬೇಕ ಮನಗೆ
ಹೋಗಿರ್ಬೇಕ ಹೋಗಿರ್ತನ್ಲ್ಲ ಮತ್ತ ಫೋನ್ ಹಚ್ಚದಂದ್ರ
ಮೊರಂ ಅವರು ಮಣಿ ಮುಂದಪ್ಪಾಗಯೇ
ನೌರಾಮತ
ಅವ್ರ ಮನ್ಯ ಅವ್ರ ಮನ್ಯಾಗ ಹಾ ಅವ್ರ ಮನ್ಯಾಗ ಗುಡಿಯದ
ಅವರ ದೇವ್ರ
ಅವ್ರ ಮನ್ನಾಗ ಗುಡಿ ಅಲ್ಲೇ ಎಲ್ಲ
ಹ್ಮ್ ಹ್ಮ್ ತ ಅವದ
ಹ್ಮ್ ಒಂದು ಹಂಡ್ರೆಡ್ ನೂರು ರೂಪಾಯ ಇದ್ರ ಹಾಕ್ತೀನ
ಹ ಹ ಮಚ ಹಾಕು ದಲ್ಲ ನೀ ಅ ಅಣ್ಣ ಮಾ ನೀ ನಿಮಗೆ ಏನ್ ಮ ಬರಂಗ್ರೆ ಮೆನ್ನ್ ಮಾಡ ಹಾ
ಹ
ನರ ಕಥ ಹ ನಿ ಯನಪ್ಪ ಇ ನ ಪಡ ಏನತ ಹೆನ್ ಮಾಡ್ತೀರ ಹಲೋ
ಹಾ
ಗನ ಹತ್ತ ನಿಸ
ಕೆಲಸ ಸಾಧತ್ಲ
ಹ್ಮ್ ಮಾತ್ರ ಅಂತ ಅಲ್ಲಿ ಮಾಡಸ
ಆ
ಅಡುಗೆ ಮಾಡೋ ಹಚ್ಚುತ್ತ ಮಾರ ಅವ
ನೀನ ಮಾಡ ಆತೇನಾ ಅಡಿಗೆ
ಹ್ಮ್ ಇ ಹ ನಾ ಮಾಡತ್ ಅಂದ್ರ ಏನ ಗ್ ಹೇಳ್ತಂದ್ರ ಮಾಡ್ಕ ಅದನ್ ಮಾಡೇ ಇಲ್ಲಪ ಮಾಡ್ಕೋದು ಮಾಡ್ಕೋಕದು ಕೊಟ್ಟ ಬನ್ನಿ.
ಡಿ.
ಆರ್ ದನ್ದೇ ಅದ ನಾ ಹೆಂಗ ಹತ್ ನಂಗ ಮಾಡ್ಬೇಕು.
ನೀನ ಮಾಡಿದ್ರ ಅವ್ರ ಅವ್ರು ಹೇಳ್ದಂಗ ನೀ ಮಾಡ್ಬಕ್ ನೀನ್ ಹೆಂಗ ಬರ್ದ ನೀ ಮಾಡ್ಬೇಕು.
ಅದ ನನ್ ಹೆಂಗ್ ಬರತ್ ಹೆಂಗ ಮಾಡ್ತೇನೆ ನನಗೆ ಹುಳು ಸಾಮಾನನ್ ಇರ್ತಾರ ಹ ಹೆಂಗ ಹೆರ್ಚ ಇರ್ತಾರ ಮೆಣಸಿನ್ ಕಾಯಿ ಮಾಡ್ರಿ ಸರ್ ಇದನ್ನ ನನ್ನ ನಾವು ಮಾಡ್ಕೋತೇವಿ ಸರಿ ಒಂದು ಮಾಡ್ರಿ ಕ
ನೀ ತಿನ್ನು ಹೋಗಿ ಮನ್ಯಾಗ್ ಅಷ್ಟೆ.
ಅದ ಆರಾಮ ಅದ .
ಹ್ಮ್ ಆಯ್ತಾ.
ಹಾ